ಹಲೋ ರೀ ಹಲೋ ರಿ ಹಾ ಹಲೋರ ರಿ ಕೇಳಸ್ಲಿದ್ರೀ
ಕೇಳಿಸತದ ಹೇಳ್ರಿ ಏನ್ ಮಾಡಾಕತ್ರಿ
ಏನಿಲ್ಲ ನೋಡ್ರಿ ಸುಮ್ಮನೆ ಮಲ್ಕೊಂಡಿ ನೀವ ಏನ್ ಮಾಡಾತ್ರಿ
ನಾವ್ ಏನ ಇಲ್ಲ ನೋಡ್ರಿ ಒತ್ತ ಮುನತಲಾ ಫ್ರೆಶ್ ಅಪ್ ಆಗ್ಲಕತವಿ
ಹೌದಾ ಫ್ರೆಶ್ಪ್ ಹಾಲ್ದೀರ ಅನ್ರಿ ಹೌದ್ರಿ ಯಾಕ ಅರಾಮಿಲ್ಲ ಏನ್ ಆ ರೀ ಎಲ್ಲಿಗೂ ಹೋಗಿಲ್ರರಿ ಇಲ್ಲೇ ಮನೆ ಆಗ್ಯದ ನೋಡ್ರಿ
ಇಲ್ಲ ಇಲ್ಲ ರೀ ಆರಾಮತ್ತೆ
ಹಾ ರೀ
ಎಲ್ಲಿಗೆ ಹೋಗಿದ್ದು
ಹೌದ್ರಿ ಹಾ ಎಲ್ಲಿಗೆ ಹೋಗಿ ಲ್ಲೋಡ್ರಿ ಮನೆ ಆಗ್ಯ ಅದೇನ್ ಮನದ ಇಟ್ಟ ಕೆಲಸ ಮಾಡೋದು
ಹ್ಮ್
ಮಏನ್ ಇದದು ಸಣ್ಣ ಪುಟ್ಟ ಕೆಲ್ಸ ಇರ್ದವ್ರರಿ ಮನ್ಯಾಗ ಮಾಡ್ಕೊತ್ ಮನ್ಯಾಗದೆ ಅ ಎಲ್ಲಿೂ ಹೋಗಿಲ್ಲ ರರಿ ನೀವಲ್ಲ ಹೋಗಿರಿ ಇವತ್ತ ಹಲೋ ರೀ
ಹ
ಹಲೋ ರೀ ಅವಿ ಒಂಚೂರು ಫ್ಯಾನ್ ಆಫ್ ಮಾಡು ಆಪ್ ಮಾಡ ಹಲೋ ರೀ ಕೇಳಿಸಲಿದವ್ರೀ
ಹೂನ್ ರಿ ಮಾತಾಡ್ರಿ
ಅದೇ ಏನ್ ಮಾಡ್ಲಿ ಯಾಕೋ ಎಲ್ಲಿಗೂ ಹೋಗಿಲೋಡಿ ಇವತ್ ಮನ್ಯ ಆಗೆದನ್ರಿ
ಹ್ಮ್ ಹ್ಮ ಹಂಗಂದ್ರ ಏನ್ ಕೆಲ್ಸಕ್ ಅದಕ್ ಹೋಗಿಲ್ರಿ
ಎಲ್ಲಿ ಕೆಲ್ಸ ಹೋಗಿಲ್ಲ ನೋಡ್ರಿ ಮನೆಗ ಅದೀವಿ ಮನೆಯಿಂದ ಸಣ್ಣ ಪುಟ್ಟ ಕೆಲ್ಸ ಮಾಡ್ಕೊಂಡು
ಹ್ಮ್
ಮನ್ಗೆ ಕುಂತೀವ್ರಿ ನೀವ್ ಎಲ್ಲಿಗ್ ಹೋಗಿದ್ರಿ ಇವತ
ನಾವ್ರ ಈ ನಮ್ದು ಒಂದ್ ಟ್ರೈನಿಂಗ್ ಇತ್ರಿ ಬಂದಿದ್ದೀವ್ ನೋಡ್ರಿ
ಎಲ್ರರಿ ಯಾವ ಟ್ರೈನಿಂಗ್
ನಾವು ಸಾಯಂಕಾಲ ಸುಮನ್ ಟ್ಯೂಷನ್ ಮಾಡ್ತೀವ್ರಿ
ಹಾ ರೀ
ಹೌ ದು
ಯಾವದ್ರೀ ಅದು ಕಲಿಕಾ ಸಂಪೂರ್
ಟ್ರೈನಂಗ್ ಹೂನ್ ರೀ ಹೂನ್ ರೀ ಅವ್ರ
ಎಲ್ಲದ ರೀ ಟ್ರೈನಿಂಗ್ ಅದು
ವರ್ಕ್.
ಹಲೋ ರೀ.
ಎಲ್ಲದ ರೀ ಟ್ರೈನಿಂಗ್.
ಇದು ಗು ಕಲ್ಬುರ್ಗಿರಿ.
ಕಲ್ಬುರ್ಗಿರಿ ಏನ ಬ್ಯುಸಿ ಇದ್ದೀರೇನ್ ರೀ.
ಏನು ಇಲ್ಲರೀ.
ನೀವ ಒಂದು ಒಂದ ಕವನ್ ಪ್ಲೇಸ್ಲ್ಲಿ ಕುಂತ್ ಮಾತಾಡ್ರಿ ಯಾರ್ ಏನ್ ಬ್ಯುಸಿ ಇದ್ರರು ಅಂದ್ರ ಮತ್ ಆಮೇಲೆ ಹಚ್ಚತಿದ್ದೆ ಅದಕ್ಕೆೇ ಕೇಳ್ದೇನ್ರಿ.
ಇಲ್ಲ ರೀ ಬಿಜಿ ಇಲ್ಲ ರೀ ಒಂದ್ ಪ್ಲೇಸ್ ಅಲ್ಲೇ ಇದೀನ ರಿ ನಿಮ್ದೇ ವೈಸ್ ಕೇಳ್ತಿಲ್ಲ ನನ್ಗ.
ಹೌದ್ ರಿ.
ಹ್ಮ್.
ಮತ್ತರಿ ಇವಾಗ ಕೇಳ್ಸ್ಲಿತ್ತರಿ ನಂಗ.
ಆಯ್ತ ತೋರಿ ಹಂಗಾದ್ರ. ಹೋಗಿದಿವ ನೋಡ್ರಿ ಟ್ರೈನಿಂಗ್ ಟ್ರೈನಿಂಗ್ ಹೋಗಿದ್ದೀವಿ.
ಮುಗಿಸಸ್ಕೊಂಡ್ ಬಂದ್ರಾ ಏನ್ ಲೇಟ್ ರೀ ಯಾವಾಗ ಬರ್ಬೋದ್ರೀ ಟ್ರೇನಿಂಗ ಮುಗಿಸಸ್ಕೊಂಡ್ ನೀವು.
ನಾಳೆ ಬರ್ತೀವ್ರೀ ನಾಳೆ.
ಹೌದ್ರಿ ನಾಳೆ ಏನ್ ಸಾಯಂಕಾಲ ಬರ್ತೀರಿ. ನಾಳೆ ಸಾಯಂಕಾಲ ರೀ ಬರ್ಬೇಕಾದ್ರಿ.
ಹುನ್ರಿ ಸಾ ಇಲ್ಲಿದ್ದ ಬಿಡ್ತಾರೀ.
ಮತ್ತೇಏನ್ರ ಅ ಹೋಗಿರಲ್ಲ ತಾಲ್ ಸುತ್ತಮುತ್ತತ್ ಏನ್ರ ಪ್ಲೇಸ್ದ್ ನೋಡ್ಕೊಂಡ್ ಬರ್ತರೇನ್ರಿ.
ಪ್ಲೇಸ್ ಅಂದ್ರೀ ಯಾವ್ದನ ನೋಡ್ರಿ ಅಂತ ಇನ ಏನ. ಇನ್ನು ಹೇಳಿಲ್ರಿ ನೋಡುಮ ಅಂತ ಅಂದ್ರ ಕರ್ಕೊಂಡಲ್ದಾಗ.
ಹೌದ್ರಿ ಗುಲ್ಬರ್ಗಾದಾಗ ಬಹಳ ಚಲೋ ಪ್ಲೇಸಸ್ ಅದಾವರಿ ನೋಡಕ ಬುದ್ಧವಿಯಾರ ಐತ್ರಿ ಬಾಂಕ ಬಂದೆ ನಾವು ದರ್ಗಾ ಅದ ರಿ ಮತ್ತೆ ಏಷ್ಯನ್ ಮಾಲ್ ಅದ ಹೋಗ್ಬಹದು. ಮತ್ತ್ ಅಲ್ಲಿ ಯಶನ್ ಮಾಲ್ ಬೂದ ಬಂಗ್ಲೆ ಇದ ರೀ.
ಹ್ಮ್ ಹ್ಮ್.
ಚೆನ್ನಾಗ ಅದಾವ್ರೀ ಒಂದಿಷ್ಟ್ ಪ್ಲೇಸ್ಗಳು ಗುಲ್ಬರ್ಗಾ ದಾಗ ನೋಡಕ್ರೀ.
ನೋಡ್ರಿ ಹೋಗ್ ಬಂದಿರ ಏನ್ರರಿ.
ನಾವ್ ಮೊದ್ಲೆೇ ಅವಾಗ ನೋಡಿದ್ವಿ ರೀ ಇವಾಗ ನಾವು ಹೋಗಿಲ್ಲ ರೀ. ಬಟ್ ಇವಾಗ ಒಂಚೂರಾ ಚೆನ್ನಾಗಿ ಆಗ್ಯಾವ ಮಾಲ್ಗಳು ಕಕ್ಷ್ಣ ಕೇಳ್ಪಟ್ಟಿದ್ದೇನ್ ರಿ. ಚೆನ್ನಾಗ ಆಗದ್ರಿ ಇವಾಗ.
ನಾವು ನೋಡಿಲ್ರೀ ಇದೇ ಫಸ್ಟ್ ಟೈಮ್ ಟ್ರೈನಿಂಗ್ ಬಂದ್ದದು.
ಹಾ ರೀ ಅಲ್ಲ ಅಟ್ಲೀಸ್ಟ್ ಫಸ್ಟ್ ಟೈಮ್ ಇದ್ದವರಿಗೆ ಒಂದ್ ಸ್ವಲ್ಪ ಅವಾಗವಾಗ ಅಲ್ಲಿ ಇಲ್ಲಿ ಪ್ಲೇಸಸ್ ಸ್ ನೋಡ್ಲಿಕ್ ಕರ್ಕೊಂಡ್ ಹೋಗಬೇಕರಿ. ಯಾಕಂದ್ರ ಈವಾಗೆ ಅವಕಾಶ ಸಿಕ್ಕಿಲ್ಲ ಅಂದ್ರ ಅವ್ರಿ ಮುಂದ್ ಎಲ್ಲಿ ಸಿಗಲ್ರಿ ಅವಕಾಶ. ಅಲ್ಲ ನಾಕ್ ನಾಕ್ ದಿನ ಟ್ರೈನಿಂಗ್ ಮಾಡ್ತಾರಿ ನಿಮಗ್ರಿ.
ಹೂನ ರಿ ನಾಕ್ ದಿನ ಮಾಡ್ತಾರೀ ಗನಭ್ಯಾಸ್ರ ಆಗಬಿಡ್ತದ ಇದು ಹೇಳಿದ್ದಿ ಹೇಳದಿ.
ನಾಕ್ ನಾಕ್ ದಿನದ ಕ್ಲೈಮ ಟ್ರೈನಿಂಗ್ ರೀ ಮಕ್ಳಿಗೆ ಹೆಂಗ ಓದಬೇಕ್. ಕು ಹೆಂಗಿಲ್ಲ.
ಹಾ ರೀ
ಹಾಲಸ್ಯ ತನ ಇದ್ದಂತ ಮಕ್ಳಿಗೆ ಹೆಂಗೆಲ್ಲ ಹೇಳಿ ಕೊಡ್ಬೇಕು
ಹಾ ರೀ
ಹ್ಮ್ ಮಕ್ಕಳ ಮೆಚುರಿಟಿ ಬಗ್ಗೆ ಅದು ಎಲ್ಲಾ ಹೇಳ್ತಾರ ನೋಡ್ರಿ.
ಹಾ ರೀ ಹಿಂತಿತ ಸೆಷನ್ ಗಳು ಅಂತ ಕಂಡಕ್ಟ್ ಮಾಡ್ತಾರ ನಂಗ ಐತೆ.
ಸೆಷನ್ ಗಳು ಇರ್ತವ್ರೀ ಮತ್ ನಾವು ಈಗ ಫಸ್ಟ್ ಜಾಯಿನ್ ಆಗ ಏನ್ ಅನ್ನ ಬರಲ್ಲ ಏನು ಇಲ್ಲ ನೋಡ್ರಿ
ಹೌದ್ರಿ ಅದನ್ನೆಲ್ಲಾ ಅಲ್ಲ ಅವರು ನಿಮ್ಗ ಅದನ್ನ ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರ ಅದನ್ನ ನೀವ ಒಯ್ದು ಮಕ್ಳಗ್ ಹೋಗಿ ಹೇಳ್ಬೇಕನ್ರೀ
ಹಲೋ ರೀ
ಹಾ ರೀ ಮಕ್ಳ ಅವರುನಿಮಗ ಟ್ರೈನಿಂಗ್ ಕೊಡ್ತಾರ ನೀವ್ ಮಕ್ಳಿಗೆ ಹೇಳ್ಬೇಕಕ್ನ್ನಂಗ ಐತ್ರಿ
ಹೌದೌದ್ರಿ
ಹೌದ್ರಿ ಚಲೋ ಬಿಡ್ರಿ ಇದೊಂಂತರ ಪ್ರೊಜೆಕ್ಟ್ ಚಲದ್ರಿ ಯೋಜನೆಗಳು ಚೆನ್ನಾಗಿ ಹಾಕೊ್ ಬರ್ತಾರ್ ಬಿಡ್ರಿ
ಹ್ಮ್ ಚೆನ್ನಾಗಿ ಯಾಕೆಂತ
ಹಾ ರಿ
ಚೆನ್ನಾಗ ಯಾವ್ದ್ ನೋಡ್ರಿ ಸ್ವಲ್ಪ ನಮ್ಗೆ
ಹೂ ರಿ ಮಕ್ಳಿಗೇನೋ ಇದು ಎಲ್ಲೋ ಯೂಸ್ ಆಗ್ತ ಅಂತ ಅನ್ಕೊಂಡೆನೆರಿ ಪಾಪ ಎಲ್ಲ ಅಲ್ಲಿ ಇರುವಂತ ಮಕ್ಕಳು ಹ ಹಳ್ಳಿಯಿಂದ ಬಂದಿರ್ತಾರೀ ಹಳ್ಳಿ ಬ್ಯಾಕ್ ಗ್ರೌಂಡ್ ಇಂದ ಬಟ್ ಸಿಟಿ ಅನ್ನೋದೇ ಗೊತ್ತಿರಲ್ಲ ಅವಕ ಅಲ್ಲ ಎಲ್ಲ ಸುತ್ತಮುತ್ತ ಏನೇನ್ ಆಗ್ತದಂತ ಗೊತ್ತಿರಲ್ಲರಿ ಬಟ್ ಅದು ನಿಮ ೂ ಇಿಂದ ಮಕ್ಳಿಿಗೆ ಏನೋ ಒ ಸ್ವಲ್ಪ ನಾಲೆಜ್ ಕೊಡ್ ಹೋಗ್ತಾವ ಸ್ವಲ್ಪ ಹುಷಾರ ಆಗ್ತಾರೆ ಅಷ್ಟ್ರಲ್ಲಿ ಇದ ಮಕ್ಕಳು
ಹ್ಮ ಹುಷಾರ ಆಗ್ತಾರೀ ಇಂತವ್ ಎಲ್ಲಾ ನಾವ್ ಹೇಳ್ತಿರ್ತಿೀವಲ್ಲಾ
ಹೌದೌದ್ರೀ ನಾವ್ ಬರೇ ಟಸ್ಟ್ ಬುಕ್ದಾಗಿರೋಂತ ನಾಲೆಜ್ ಆ ಟೆಸ್ಟ್ ಏನ್ ಮಾಡಿದ್ರರು ಅವವು ಇಂಪ್ರೂವ್ಮೆಂಟ್ ಆಗಲ್ರರಿ ಇವು ಹೊಗಿ ನಾಲೆಜು ಬೇಕಾಗ್ತದ್ರೀ ಮಕ್ಳಿಗೆ ಯಾವ ತರ ಇರ್ಬೇಕು ು ಯಾವತರ ಏನು ಎಲ್ಲಾ ಮೌಲ್ಯಗಳು ಕಲಿ ತರ್ಬಿಟ್ರಿ ಅದಕಿಂತ ನೋಡಿ ಕಂಪೇರ್ ಮಾಡಿಸ ಸ್ಕೂಲ್ ಮಕ್ಳಿಗೂ ಹಾಸ್ಟೆಲ್ ಮಕ್ಳಿಗೂರು ಅಂತ ನಾಲೆಜೇ ಬೇರೆ ಆಗ್ಬಿಡ್ತವ್ರ ಇವಾಗ ಬರ ಸ್ಕೂಲ ಅಲ್ಲಿ ಬರ ಏನ ೀ ಟೆಕ್ಸ್ಟ್ ಬುಕ್ ರೀಡಿಂಗ್ ರೈಟಿಂಗ್ ಇದ್ ಇಷ್ಟೇ ಆಗ್ತೇವ ರೀ ಬಟ್ ಇವು ಏನೋ ಲೈಫ್ ಸ್ಕಿಲ್ ಕಲ್ತ್ಕೊ ಬಂದ್ಬಿಡ್ತಾವ್ರೀ ಹಾಸ್ಟೆಲ್ ಇದಂತ ಮಕ್ಳು ಹದಲ್ರರಿ
ಹಾ ಇಂಥದ್ ಕಲಿತದಲ್ರರಿ ಇಂಥದ್ರಲಿಂದ ಮಕ್ಳು ಸ್ವಲ್ಪ ಜನ್ರ ಆಗ್ತಾರೀ
ಹೌದ್ೌದ್ರಿ
ಹ್ಮ್
ಈಗ ನೋಡ್ರಿ ಎಲ್ಲಾ ಕಡೆ ಸ್ವಲ್ಪ ಹಾಸ್ಟೆಲ್ ಪರ್ಸೆಂಟೇಜ್ಗಳು ಎಲ್ಲಾ ನೋಡ್ದಾಗ್ರಿ ಎಲ್ಲ ಸರಿ ಕೇಳಳ್ಪಟ್ಟಿದೀೇನ್ ರೀಷ್ಟ ಲ್ಲ ಪರ್ಸೆಟೇಜ್ೆನ್ನಾಗಿ್ಯವ ಹಂಡ್ರೆಡ್ ಪರ್ಸೆಂಟಜ್ ಬಂದವ ಅಂತ ಇಷ್ಟ್ ಅಂದ ಅದೇನ್ ನಿಜ ಅನ್ರಿ ಹಾಗಗಾದ್ರಿ ಆತರ
ಹಾಗೇದ್ರಿ ಆತರ ಆಗೇದ್ರಿ ಯಾವವು ನಮ್ಮ್ಕ್ಳ ಎಷ್ಟ ಅಂದ್ರ ಹದ್ನೈದ್ ಹುಡುಗರು ಇದವ್ರೀ ಎಲ್ಲಷ್ಟು ಪಾಸ್ ಆಗ್ಯ ಅವ್ರು
ಹಾ ರೀ ಅಷ್ಟು ಮಂದಿ ಪಾಸಸ್ಗ್ಯಾರನ್ನಾಗ ಐತ್ರಿ
ಅಷ್ಟು ಮಂದಿ ಪಸ್ ಆಗ್ಯ್ರರಿ ಯಾವ್ದು ಒಂದ್ ಹುಡುಗುನು ಹಿಂದ್ ಉಳ್ದಿಲ್ರಿ ಮತ್ತ
ಹ ಹೌದ್ರಿ ಇಲ್ಲ ರೀ ಚಲೋ ಅದಾರೀ ಮೊದ್ಲು ಅವಾಗ ಮ ಪೇರೆಂಟ್ಸ್ ಏನ್ ಮಾಡ್ತಿದ್ರಿ ಈ ಮಕ್ಳಿಗೆ ಹಾಸ್ಟೆಲ್ ಬಿಡ್ಲಿಕ್ಕೆ ಬಯಾರಿ ನನ್ ಮಗು ಇರ್ತದೆ ಇಲ್ಲ ಅಷ್ಟ ಇಲ್ಲಾಗ ಓದ್ತೋ ಇಲ್ಲೋ ಹೆಂಗ ಊಟ ಮಾಡ್ತದ ಹೆಂಗ ತಿಂತದ ಇನ್ನೊಬ್ರ ಜೊತೆ ಯಾವ ತರ ಅಡ್ಜಸ್ಟ್ ಆಗ್ತದ ಇವೇ ತಿಂಕಿನ ತಿಂಗಿನಾಗೆ ಏನ್ ಮಾಡ್ತಿದ್ರಿ ಹಾಸ ಬೆಳಲಿಕ್ ಭಯ ಬರ್ತ್ ಬಟ್ ಇವಾಗ ಈ ತರ ರಿಸಲ್ಟ್ ಎಲ್ಲ ಇಂಪ್ರೂವ್ಮೆಟ್ ತಗ ನೋಡಿ ಇಲ್ಲಪ್ಪ ಮ ಹೆಲ್್ರ ಹಂಡ್ರೆಡ್ ಪರ್ಸೆಂಟೇ್ ರಿಸಲ್ಟ್ ಆಗ್ತದ ಮಕ್ಳಗ್ ಬಿಡ್ಬೇಕ ಅನ್ನೋ ಉದ್ದೇಶ ಹಾಸ್ಟೆಲ್ ತಂದ್ ಬಿಿಡ್ತಾರ ಹೌದಲ್ರಿ
ಹೌದ ಹೌದೌದ್ರಿ ಈಗ ಮಕ್ಳೆಲ್ಲಾ ಪಾಲಕರನು ಹುಷಾರಾಗಿಬಿಟ್ಟಾರಿೀ ಮಕ್ಳಿಗೆ ಮನೆಗಟ್ಕೊಂಡ್ರ ಓದಂಗಿಲ್ಲ ಕೆಲ್ಸದ ಅದ ಅದೇ ಆಗ್ತದ
ಹೌದ್ರಿ
ಹಾಟೆಲ್ದಾಗ ಬಿಟ್ರರು ಸ್ವಲ್ಪ ಓದುತ್ತಾರ ಒಬ್ಬರು ನ ಒಬ್ರು
ಮತ್ತೆ ಇಷ್ಟೆಲ್ಲಾ ಫೆಸಿಲಿಟಿ ಇದ್ದಾಗ ಹಾಸ್ಟೆಲ್ ಬಿಡ ಚಲೋೋಗ್ ಬಿಟಿ ಮಕ್ಳಿಗೆ ಏನೋ ಒಂಂತರ ಕಲಿಕೆ ಆಗ್ತಿದ್ರಲ್ಲ ಅಷ್ಟೆಲ್ ಒಳಗೆ ಬಾಪಾ ಇಲ್ಲಿದ್ದಾರಂತ ಟೀ ರೆಮಿಡಿಯಲ್ ಟೀಚರ್ಸ್ ನ ತಗೊಂಡು ಅವ್ರರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಂದ ಮಕ್ಕಳಿಗೆ ಹೋಗಿ ಎಷ್ಟೋ ನಾಲೆಜ್ ನ ಶೇರ್ ಆಗ್ತ ಹ್ ಬಿಟ್ರಿ ಎಲ್ಲಿ ಡೈಲಿ ಡೇಲಿ ಎಷ್ಟು ಗಂಟೆ ಮಾಡದ್ರ ಹಾಸಲ್ ಟ್ಯೂಷನ್
ಹ ಒಂದ್ ಎರಡ್ುವರೆ ತಾಸಸ್ ಮಾಡ್ತಿೀವ್ರೀ
ಅಂದ್ರ ನೀವು ಬೆಳಿಗ್ಗೆ ಏನ ಸ್ಕೂಲ್ ಅದ ಹೋಗ್ತಿದ್ರಂದ್ರ ಸ್ಕೂಲಿ ಮುಗಿಸಸ್ಕೊಂಡು ಐದ್ ಅಥವಾ ಆರು ಗಂಟೆ ಐದ್ ಗಂಟೆಯಿಂದಂದ ಒಂದ್ ಎರಡ್ ಅವರ್ ಅಂದ್ರೆ ಸೆವೆನ್ ಗಂಟೆ ತನ ಮಾಡ್ಬೋದನ್ರಿ ನೀವ್ ಕೆಲ್ಸ
ಹ್ಮ್ ಹ್ಮ್
ಹೌದ್ರಿ
ಹ್ಮ್
ಚನ್ನಾಗ ಅ್ ಬಿ್ರ ಅದ್ರ ಪೇಮೆಟ್ ಎಷ್ಟ್ಡ್ತಾರೆ ಮೇಡ್
ಪೇಮೆಂಟ್ ಕೊಡ್ತಾರ ರೀ ಅಲ್ಪ ಸ್ವಲ್ಪ ಅದೇನು ಸುಮ್ಮನೆ ಎಡು ತಾಸ ಹೋಗ್ತೀವಿ ಅಂತ ಏನು ಅನ್ನಲ್ರಿ ನಾವು
ಇಲ್ ಬಿಡ್ರಿ ಇಲ್ಲಿ ಗೋರ್ಮೆಂಟ್ ಗೆಸ್ಟ್ ಒಳಗ ಬೆಳಿಗ್ ಒಂಬತ್ತರಿಂದ ಹೋಗಿ ನಾಲ್ಕೂವರೆ ತನ ಬಂದ್ರ ಹನ್ನೆರಡ್ ಸಾವಿರ ಅದ ರೀ ಅ್ ಸೆಂಟ್ರಲ್ ಜೈಲ್ಗ ಇರೋಂತ ಕೈದಿಗಳಿಗ ಇಲ್ಲಾರಿೀ ಅವ್ರರು ಕನಿಷ್ಠ ಕೂಲಿ ಎಂತ ಒಂದ ದಿನ ಕೆಲ್ಸ ಮಾಡಿದ್ರ ಐದ್ನೂರ್ ಕೊಡ್ತಾರಿ ಇಲ್ಲಿ ಟೀಚರ್ಸ್ ಎರಡ್ ನೂರ ಐವತ್ತೇನು ಬಿದ್ದಂಗ ಆಗ್ತತಿ ಕನಿಷ್ ಕೂಲಿ ಅಟ್ಟು ರೊಕ್ಕ ಬರಲ್ರಿ ಗಷ್ಟಟ್ ಟೀಚರ್ ಹೋದ್ರೆ ಇಲ್ಲಿ ಅಟ್ಸ್ ಅದ ೇನೋ ಪ್ ೈಮ್ ಲ್ಲ ಒನ್ ಅವರ್ ಟು ಅವರ್ಗೆ ಎಷ್ಟು ಮ್ಯಾಕ್ಸಿಮಮ್ ಕೊಡ್ಬೋದನಂತ ಅಲ್ಪ ಸ್ವಲ್ಪ ಎಲ್ ಹೆಲ್ಪ್ ಆಗ್ತದಲ್ರಿೀ ಅ್ ನಿಮ್ಗ
ಹಾ ಎಲ್ಪಾತದ್ರ ಹಂಗಾಗಿ ಹೊಂಟಿವವಿ ನೋಡ್ರಿ
ಹೌದ್ೌದ್ರೀ ಮೇಡಮ್ರರಿ ಎಲ್ಲದ್ರಿಂದ ಒಂದೊಂದು್ ಯೂಸ್ ಇರ್ತಾವ್ರಿ ಆದ್ರೂ ಬೇಷ್ಟ ಬಿಡ್ರ ನೀವು ಮ ಎಲ್ಲ ಬೇರೆ ಪಾರ್ ಟೈಮ್ ಜಾಬ್ ಮಾಡ್ಕೋತಿರಿ ಹಾಸ್ಟೆಲ್ ಟ್ಯೂಷನ್ ಹೇಳ್ತೀರಿ ಸ್ಕೂಲ್ನು ನಿಭಾಯ್ತರಿ ಎಲ್ಲ ಮಕ್ಕಳು ಇರ್ಬೇಕು ಮಕ್ಳು ಸ್ಕೂಲ್ ಕಳ್ಸಿ ನೀವೆಲ್ಲಾ ಜವಾಬ್ದಾರಿ ಬಾಳ ಅದ ರೀ ನಿಮ್ಮೆಲ್ಲ
ಮತ್ತೆ ಮಾಡ್ಕೋಬೇಕಲ್ರರಿ ನಾವೆಲ್ಲಾ ಆರ್ಥಿಕ ಪರಿಸ್ಥತಿ ಒಳಗೆ ಹಿಂದ ಉಳ್ದಿವವಿ
ಹೌದೌದ್ರಿ
ಹ್ಮ್
ಮಾಡದಾಗ ಆಗದಲ್ರರಿ ಮೇಡಮ್ರರಿ ಇಂಪ್ರೂವ್ಮೆಂಟ್ ಅಲ್ಲ ಆದ ಅಂತೇಳಿ ಪರಿಸ್ಥಿತಿ ಕೈ ಕಟ್ ಕೋಣನ್ ಸುಮ್ ಕುಂತಿಲ್ಲ ಅಲ್ರಿ ನೀವು ಇಷ್ಟೆಲ್ಲಾ ಮಾಡ್ತೀರಿ ಇಷ್ಟೆಲ್ಲ ದುಡಿತೀರಿ
ಹಂದು
ಹಾ ರೀ ೀಗದಗದ್ರಿ ಏನ್ಲ್ಲಾರೀ ನೋಡ್ರಿ ನಾವವುಊ ಊಟ ಮಾಡ ಮ ಮಲ್ ಕೋತತಿವಿ ಎಷ್ಟು ಗೆಸ್ಟ್ ಟಚರ್ ಹೋಗ್ತಿದ್ವಿ ನನ್ಗು ಯಾಕೋ ಈಗ ಬಿಡ್ಬೇಕ ಅನ್ಸ ಲದೀ ಏನ್ ಮಾಡ್ಲಿ ಅಂತ ಕಾಲ್ಫರ್ ಮುಂದ್ ಆತವಲ್ರಿ ಇವಾಗ ಸು್ ಮ ಕು ತೋದ್ರ ಆಯ್ತ ಅಂತ ಅನ್ಕೊಂಡನ್ರಿ ಇನ್ನ ಡಿಸೈಡ್ ಮಾಡಿಲ್ರಿ ಏನಂತ ನೋಡಿ ಹೋಗ್ಬೇಕಂತ ಅನ್ಕೊಂಡಿದ್ರಿ ನ ಏನಾಗ್ಬೇಕಕ್ ಗೊತ್ತಲ್ರಿ
ಮತ್ತೆ ಈಗ ಎಲ್ಲಿ ಹೋಗಿಲ್ಲ ಏನ್ರರಿ ನೀವು
ಎಲ್ಲಿ ಹೋಗಿಲ್ ನೋಡ್ರಿ ಮನ್ಯಾಗೆ ಇದೇನ್ರಿ
ಮತ್ತ ಈಗ ಒಂದ್ ತಿಂಗ್ ಹದನೈದ ದಿನ ಆಯ್ತಲ್ರರಿ ಎಲ್ಲಾ ಒಂಟ್ರ
ಹೊಂಟಾರಿ ಅದೇ ಸದಾ ಎಕ್ಸಾಮ್ ಕರೀತಾರ ಅಂತ ಅನಾತಾರೀ ಕತ್ಮನ್ಯಾಗ ಓದ್ಬೇಕಂತ ಅನ್ಕೊಂಡನ್ ಸುಮ ಹನ್ನೆರಡ್ ಸಾವಿರ ಒಂದು ಎದಕ್ಕೂ ಯೂಸ್ ಆಗಲ್ಲ ರೀ ಸುಮ್ಮ್ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಂಡಂಗ ಆಗ್ತರಿ ಮತ್ತ ಇದು ಏನ್ ಗೆಸ್ಟ್ ಇದು ಅವಕಾಶ ಸಿಗಲ್ಲಲ್ರರಿ ನಮ್ಗ ಗೋರ್ಮೆಂಟ್ ಕರದಾಗ ಅಲ್ಲ ನೋಟಿಫಿಕೇಶನ್ ಆದಾಗೆ ಕುೂಂತು ಓದ್ಬೇಕಲ್ರರಿ ಮತ್ತದ್ ಆಲ್ಲ್ ಅಂದ್ರೆ ಹೋಗೋದ್ರರು ಮುಂದ ಸ್ಟ್ ಟಚರ್ ಮಾತ್ರಿ ಹಲೋರೀ ಯಾಕುತ್ ಹಸಿನ್ ತಗೋರಿ ಸ್ವಲ್ಪ್ ಕೆಲ್ಸ ಅದ ಟ ಕುಡಕ್ ಇಷ್ಟ್ ಮತ್ ಮಾತಾಡ್ತೇನ್